ಹಲೋ
ಹಲೋ
ಹಲೋ ಹಲೋ
ಆಯ್ತು ನಿಮ್ದು
ನಮ್ಮ ಏನ್ ಮಾಡಾಕತ್ತೀರಿ.
ಏನ ಇಲ್ಲ ನೀವು ಏನು ಇಲ್ಲ ನೀವು
ನಾವು ಸೈಟಲ್ಲಿ ವರ್ಕ್ ಮಾಡ
ಹೌದಾ.
ಹಸ್ ಆಗ್ತ ಇದ್ದೆ.
ಇಲ್ಲ ಇಲ್ಲ. ಕೇಳ್ತಾ ಇಲ್ಲ.
ಇವಾಗ
ಹಾ ಸ್ವಲ್ಪ ಸ್ವಲ್ಪ
ಸ್ಪೀಕರ್ ಇವಾಗ ಕೇಳ್ತಿಲ್ವಾ
ಕೇಳ್ತಾ ಇದ್ದೆ ಹೇಳಿ.
ಹ ಏನ್ ಮಾಡಗರಿ ಅಡಿಗೆ ಮಾಡಿದಾ ಅಡಗೆ ಮಾಡದಿ.
ಹಾ ನಾ ನೀವು
ನಂದು ಊಟ ಆಯ್ತ ಇವಾಗ ಎಡ್ ಚಪಾತ್ ಅಷ್ಟೇ ತಿಂದಿರದು.
ಹೌದಾ
ರೈಸ್ ಇಲ್ಲ.
ಇನ್ನು ಏನಾದ್ರೂ ತಿನ್ಬೇಕಿತ್ತು.
ರೈಸ್ ಇಲ್ಲ ರೈಸ್ ಮಾಡಲ್ಲ ಇಲ್ಲಿ
ಹೌದಾ ಎದಕ್ಕ
ಎ ಅ ಸ್ಯಾಟರ್ಡೆೇ ಗುಡ್ ನಸ್ಡ ಚಪಾತಿ.
ಎರಡೇ ದಿನ ಮಾಡೋದು.
ಎರಡು ದಿನ ಚಪಾತಿ ಪೂರ ಉಳಕಿ ದಿನ ರೈಸ್ ನೈತ ಚಪಾತೀರಲ್ಲ
ಹಾ ಹಾ
ಮನೆ ಮುಗೀತಾ ಕಟ್ಟದು
ಇನ್ನುೂ ಇಲ್ಲ ನಿಮ್ ನಿಮ್ದು ಮನೆ ಎಲ್ಲ ಕಂಪ್ಲಿಟ್ ಆಗಿರದ
ಹ್ಮ್ ನಮ್ದೆಲ್ಲ ಕಂಪ್ಲೀಟ್ ಆಯ್ತು ಬಿಲ್ಡಿಂಗ್ ಕಟ್ಟ
ಹ್ಮ ಅದ ನಿಮ್ಮ ಮನೇಲೆಲ್ಲ ಆರಾಮದ ಮಾತೆ ಅಪ್ಪಾ ಅಮ್ಮ ಅಣ್ಣಾ ಹ್ಮ್ ಇದ್ದಾರೆ ಬಂತ
ಅಮ್ಮ ಅರಾಮ ಅದಾರಾ..
ಹಾ ಆರಾಮದಾರ ಕಾಲೇಜು ಇಲ್ಲ ನಿಮ್ದು ನಿಮ್ದು ಏನ್ ಏನ್ ಓದ್ತಿದಿರಿ
ಹ ನಾವು ಡಿಗ್ರಿ ಡಿಗ್ರಿ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾ ಇದೆವಿ
ಎಲ್ಲಿ..
ಹೊರಕ್ಕೆನಕ್ಕೆ ಏನಿಲ್ಲ ಸುಮ್ಮನೆ ಹಂಗೆ ಪಾರ ಟೈಮ
ಹೌದಾ..
ಹ್ಮ
ನಮ್ಮ ನಮ್ದು ಏನ್ ನಾವು ಏನ್ ವರ್ಕ್ ಮಾಡ್ ಇಲ್ಲ
ನಿಜ ಹಾಗೆ ಅಕಡೆ ಸೀರೆ ತಾರಾ ತೀ
ಓ ಎಲ್ಲಿಗ್ ಹೋಗಿಲ್ಲ ಹೊಲಕ್ಕಾ
ಇಲ್ಲ ಹೋಗಿದ್ವಿ
ಹೋಗಿಲಾ ಹೋಲುಕ್ ಹೋಗಿಲ್ಲ
ಇಲ್ಲ ಇಲ್ಲ.
ಏನಾರ ಮಾತಾಡು.
ಇಲ್ಲ ಹೋಗಿಲ್ಲ ಎಲ್ಲಿ ಹೊಲ್ಕ್ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ. ನೀವು.
ನಾ ದೊಡ್ಡಕ್ಕದ.
ಇಲ್ಲ ಅವರು. ಊರಲ್ಲ ಇದ್ದಾರೆ ಯಮ್ನಾಳ್ ಹತ್ರ ಇದಾರೆ ಯಮನಾಳ್ದಾರೆ ಅವ್ರು.
ಹ್ಮ್ ಹ್ಮ್. ಹೌದಾ ಆರಾಮ ಆಯ್ತಾ ಅಂಕಲ್ಗೆ.
ಹ್ಮ ಆರಾಮಿದ್ದ ನಿಮ್ಗೆ ನಿಮ್ಗೆ ಆರಾಮಾಗಿದ್ದೇನೆ.
ಹ್ಮ ನಾವಾಗ ಪರ್ಫತದೆ ಇವಾಗ. ನಾಳೆ ಒಂದ್ಸಲ ಇಂಟ್ರವ್ಯೂ ಹೋಗ್ಬೇಕಂತ ಮಾಡಿದೀನಿ.
ಹ್ಮ್.
ನೋಡ್ಬೇಕಕ್ ಏನಾಗುತ್ತೆ.
ಹೌದ ದಾ.
ಬಟ್ ಆ ಕಂ ಕಂಪನಿ ಬಗ್ಗೆ ರಿವ್ಯೂ ನೋಡಿದ್ರೆ ನೆಗೆಟಿವ್ ವಾಗಿತ್ತ
ಹ್ಮ್ ಹ್ಮ್.
ಏನ್ ಮಾಡ ಒಂದು ಗೊತ್ತಾಗ್ತಾ ಇಲ್ಲ.
ಹೋಗ್ ಬರ್ರಿ ಒನ್ ಟೈಮ್ ಹೌದಾ. ಯಾರ ನಿಮ್ಮ ಅಣ್ಣ ಅವ್ರದ.
ಎಂಟು ಗಂಟೆ ಐಯ್ವತ್ಯೆಲ್ ನಿಮಿಷ
ಇನ್ನು ಫೈವ್ ಮಿನಿಟ್ಸ್ ಹ್ಞ ವರ್ಕ್ ಮಾಡಬೇಕು.
ಮತ್ತೆ ನಿಮ್ಮ ಅಣ್ಣವರು ಅವರು ಎಲ್ಲ. ಆರಾಮ ಇದಾರಲ್ಲಾ ನಿಮ್ಮ ಅಣ್ಣವ್ರು ಎಲ್ಲ ವರ್ಕ್ ಮಾಡಕತ್ತಿದ್ದಾರೆ ಇವ ನಿಮ್ ಬ್ರದರ್ ಚಿಕ್ಕವರು.
ಅವ್ರು ಓದ್ತಾ ಇದ್ದಾರ.
ಹೌದಾ ನಿಮ್ ನಿಮ ತ ತಂಗಿದವರು ಬಿಟ್ಟಿದಿದ್ದಾರೆ ನಮ್ದು ಬರಲ್ಲ ನಿಮ್ದು.
ಅ ನಾವು ಹಾಕ್ಬೋದಲ್ಲ.
ಬರಲ್ಲ. ನಿಮ್ದು ನಿಮ್ದು ಬರುತ್ತಾರ.
ನಂದ ಬರುತ್ತ ನಾನ್ ಆಕಲ್ಲ ಪೀಸಿಗೆಲ್ಲ.
ಎದುಕ್ಕ.
ಕಾನ್ಸ್ಟೇಬಲ್ಗೆಲ್ಲ ಹಾಕಲ್ಲ. ಹ್ಮ್ ಹ್ಮ್ಮ ಹ. ನಾನು ಏನಂದ್ರ ನಮ ರಿಲೇಟೆಡ್ ನಾವು ಓದಿರೋ ರಿಲೇಟೆಡ್ ನೋಡ್ತೀನಿ ಇಲ್ಲ ಅದಾದ್ರ ಹೆವಿ ವರ್ಕ್ ಇರುತ್ತೆ ಯಾರಾನ ಹ್ಮ್ ಅಧಿಕಾರಿಗಳು ಎದ್ದ ಬಂದ ಎಮ್ ಎಲ್ ಎ ಗಳು ಬಂತ ಅಂದ್ರ ಅಲ್ಲಿ ಡ್ಯೂಟಿ ಹಾಕಿರ್ತಾರ
ಹೌದೌದು ಸ್ಪರ್ಧಾರ್ತಿಗಳ ಇದಕ್ಕೆಲ್ಲಾ ಟ್ರೈ ಮಾಡ್ಬೇಕಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕಾನ್ಸ್ಟೇಬಲ್ ಬಿಟ್ರೆ ಮತ್ತ ಯಾವುದೂ ಬಿಟ್ಟಿಲ್ಲ
ಮನ್ನೆ ಬಿಟ್ಟದರು ಎ ಈ ಹತ್ತು ಪೋಸ್ಟ್ ಬಿಟ್ಟಿದ್ರು ನಮ್ಮ ಕ್ಯಾಸ್ಟ್ ಇರೋದು ಒಂದೇ ಒಂದು ಅತರ ಎಲ್ಲಪ್ಪ ಹಾಕಿ ತಿನಿ ಬಟ್ ಏನ ಬರಿತೀನೋ ಇಲ್ಲ ಗೊತಿ
ಹೌದಾ ಟ್ರೈ ಪ್ರಯತ್ನ ಪಡ್ರಿ
ಹ್ಮ್ ಟ್ರೈ ಮಾಡಬೇಕು
ಹ್ಮ್ ಇಲ್ಲಿ ಗ್ರಾಮ ಪಂಚಾಯತಿ ಅದ್ರೊಳಗುನೂ ಬಿಡ್ತಾಇದರೆ ಬಟ್ ಹಾವೇಲ ತುಂಬ ಸ್ಕೀಮ್ ಅಂದವ ಟ್ರೈ ಮಾಡ್ತಿಲ್ಲ ನಾವ
ಯಾಕ ಮಾಡ್ಬೋದಲ್ಲ
ಅವು ನಮ್ಮ ಕ್ಯಾಸ್ಟ್ ಗೆ ಇಲ್ಲ ಅನದರ್ ಬೇರೆ ಧರ್ಮ ಹ್ಮ ಬೇರೆಯವರಿಗೆ ಇದೆ ಪ್ರವರ್ಗ ಟೂ ಪ್ರವರ್ಗ ತ್ರೀ ಹೇಗಿದೆ ನೀವು ಟ್ರೈ ಮಾಡಬೇಕು ಅದೆಲ್ಲ ನಿಮ್ಮ ಊರ್ ಕಡೆ ಎಲ್ಲ
ಹ ನಮ್ಮೂರ್ ಕಡೆ ನಾ ಇದು ಲೈಬ್ರರಿ ಸೈನ್ಸ್ ಮುಗುದಿಲ್ಲಲ್ಲ ಹಾ
ಮಾಡ್ಬೋದು ಒನ್ ಇಯರ್ ಕೋರ್ಸ್ ಇದೆ ಡೈರೆಕ್ಟ್ ಇದೆ ಅಂತ
ನಾನ ಎಲ್ಲ ಮಾಡಾರಪ್ಪ
ಹ ಹ ಹ ಹೌದಾ ಹ ಹ
ಎಕ್ಸಾಮ್ ಯಾವಾಗ ನಿಂದು
ಸರಿ ಯಾವ ಎಕ್ಸಾಮ್
ಇ ಸರಿಯಲ್ಲ ಲೈಬ್ರರಿ ಸೈನ್ಸ್ ಲೈಬ್ರರಿದು
ಹೌದಾ ಹ್ಮ ಸರ್ ಹೇಳಿದ್ದಾರೆ ಅಕ್ಟೋಬರ್ ಎಲ್ಲ ಬರ ಅಂಥವರು
ಆಕ್ರ ಬರ ಇನ್ನು ಸಿಕ್ಸ್ ಮಂತ್ಸ್ ಐತೆ
ನಮ್ದು ಎರಡ್ ನಮ್ದ್ ಎರಡು ಸಮ್ಮಿರುತ್ತಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೇ ಇರ್ಬೋದು ಅಷ್ಟ್ರಲ್ಲೇ ಹೌ ಸರ್ ಬರೇ ಬುಕ್ಸು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಇರುತ್ತೆ ನ ಟೂ ಮಂತ್ಸ್ ತ್ರೀ ಮಂತ್ಸ್ ಅಲ್ಲಿ ಇರ್ಬೇಕು ಮೂರ್ ತಿಂಗಳಲ್ಲಿ
ಹ್ಮ್ ಹ್ಮ್
ಹಾ
ಹೌದಾ ಹ್ಮ್ ನಾ ನೋಡಬೇಕ ಟೂ ಟೈಮ್ ಮೈಸ್
ಹಾ ಮೈಸೂರಿಗೆ
ಯಕ ವ ಮೈಸೂರ್ ಆರ್ ಮನೆ ಮತ್ತೆ ಚಾಮುಂಡಿ ಟೆಂಪಲ್ ಮೃಗಾಲಯ ಯಾರಿಲ್ಲ ನಾನು ಒಬ್ಬನ ಹೋಗ್ ಬಗನ ಕಂದನಿ ಇವಾಗ ಹತ್ರ ಆಗುತ್ತಲ್ಲ ನನಗೆ ಇಲ್ಲಿ
ಹೌದು ಹೋಗ್ಬರಿ ಚೆನ್ನಾಗಿರುತ್ತ
ಹ್ಮ
ಹ್ಮ್
ಬರ್ತಾರೆ ಏನ್ ಮಾ ಮತ್ತ ನೀವು
ಇಲ್ಲ ಬರಲ್ಲ ನೀವ ಹೋಗ್ಬರ್ರಿ ಚೆನ್ನಾಗಿ ಜರ್ನಿ ಮಾಡ್ರಿ
ಹ್ಮ್ ಹ್ಮ ಹ್ಮ್
ಹ್ಮ
ಅವರು ಬಳಬಟ್ಟ ಸರ್ಕ್ಕೆ ಬಿಟ್ಟ ಬಿಟ್ಟಿರ್ಬೇಕನಲ್ಲ
ಬಳ್ಬಿಟ್ಟಸಾರ ಅವರು ಯಾವ ಊರ್ ರೆಲ್ಲ ಅವ್ರದು
ಬಳಪಟ್ಟಿನೆ
ಬಳಬಟ್ಟೇನೆ ಅಂದ್ರೆ ಇದ್ದ ಸಾರಿ ಗುಲ್ಬರ್ಗ ಹತ್ರಲ್ಲ ಅವ್ರದ್ದು ಗುಲ್ಬರ್ಗ ಅಲ್ಲ ಬಿಹಾರ ಬಿಜಾಪುರ್ ಒಂದ್ಸಲ ಹಾ ಹ ಒಂದ್ಸಲ ನಾವು ಇದಕ್ ಹೋಗಿದ್ವಿ ಗುಲ್ಬರ್ಗ್ ಸೈಡ್ ಅವ್ರ್ದು ಅವರೇ ಹೇಳಿದ್ರು ಏ ಅಲ್ಲ ಬಿಹಾರ್ ಅಲ್ಲ ಅದು ನನ್ ಮುಂದಿದು ಗುಲ್ಬರ್ಗವೊಲ್ಗ ಇದೈತ ನೋಡ್ ಬುದ ವಿಹಾರ ಐತಲ್ಲಾ ಅದಕ್ಕ ಹೋಗ್ಯ ಶು ಬಿಹಾರ ಅಂತ ತಗೊಂಡೆ
ಬುದ್ಧರ ಇದು ಯಾರಿಗೆ ಎಲ್ಲಿ
ಹೌದಲ್ಲ ಕನ್ಫ್ಯೂಸ್ ಆಗತ್ ಮತ್ತೆ ಯಾದ್ಗಿರಿ ಅಲ್ಲ ಗುಲ್ಬರ್ಗ
ಹಯ
ಗುಲ್ಬರ್ಗದಾಗ ಇದ್ದದು ಗುಲ್ಬರ್ಗದಾಗ
ಇಲ್ಲ
ಎ ಇಲ್ಲ ಇಲ್ಲ ಯಾದ್ಗಿರಿ ಎಲ್ಲಿ ನಾನ್ ನೋಡಿಲ್ಲ ಯಾದ್ಗಿರಿ ನೋಡಿದ್ದೇನಿ ಗುಲ್ಬರ್ಗದಾಗ ಹೋಗಿದ್ವಿ ನಾವು ಮತ್ತೆ ನಾನು ಅನತ್ಯ ನಮ್ಮ ಫ್ರೆಂಡ್ಸ್ ಎಲ್ಲ ಸರಿ ಫೈನ ಇದು ಮಾಸ್ಕರ್ ತಗೊಂಬರ ಕುಗಿದ್ವಿ ಬಿ ಡಿ ವೆರಿಫಿಕೇಶನ್ ಚನ ಇದಿದ್ದಾಗ
ಹ್ಮ್
ಹ ಮತ್ತೆ ಅಲ್ಲೆಲ್ಲ ನೋಡ್ಕೇ ಮಂದಿ ಬುದ್ಧ ವಿಹಾರ ಮತ್ತೆ ಇದು ಇದ ಐತಿರ ಒಂದ್ ಮಠ ಐತೆನೋಲ್ಲ
ನ ಊಟಾ
ಹ ಮ ಹಾ
ಯಾವಮೋಟಾ
ಇದು ಅವರ ಹೆಸ್ರ ಏನಐತೆ ಸೂರಿ ಹಂಗೆ ಅಲ್ಲಿ ದರ್ಗಾ ಐತೆ ಹೌದಿಲ್ಲ
ಹ್ಮ್ ಸರಿ ಸರಿ ಓಕೆ ಬಾಯ್ ಮತ್ತೆ ಮಾಡ್ತೀ
ಸರಿ ಹೌ